ಹಲೋ
ಹ್ಮ್ ನಡ
ನಲ್ಲೋತಾ ನಿಮ್ದೇವಾಗ
ಹ್ಮ್ ತಾ
ಟೈಗರ್ ನನ ಬ
ಹ್ಮ್ ನಿಮ್ ಲಾಸ್ಟ್ ನ ಅಂಕಿ ಏನು
ನಮ್ದ ಲಾಸ್ಟ್ ಟ್ಯಾಂಕ
ಹ್ಮ್
ನಲ್ವತ್ತೊಂದು
ನಿಮ್ ಅಂಕಿ ಹೊಡ್ರಿದ್ರ ಅಂಕಿ ಒಳನು
ಐ ಡಿ ನಂಬರ್ ರೀ
ಅಲ್ರರಿ ಇದು ದೂರವಾಣಿ ಸಂಖ್ಯೆ
ಜತೆ ಕ
ಜರ ಹೇಳ್ರಿ ಹೇಳ್ರಿ
ನಮ್ದು ನಲ್ವತ್ತೊಂದ ನೋಡ್ರಿ ಲಾಸ್ಟ್
ಹ್ಮ್ ಅದು ಮೆಸೇಜ್ ಹಾಕ್ರಿ ವಾಟ್ಸಪ್್ದಾಗಿದರ ನಿಮ್ದ ದೂರಾಣಿ ಸಂಖ್ಯೆ ಅದು ನಮ್ದು ವಸ್ತುವ ಏನೋ ಬೇಕಾದಂತ ಹ್ಮ
ಹ್ಮ್ ಎಲ್ಲಿರು
ನಾವ್ ಇಲ್ಲೇ ಇದ್ರ ಮೈದಂತ ಕೂತ್ವ್ರ ಸುಮ್ಮ
ಮದ ಎಂತಾಗ
ನೀವ್ ಹೇಳಿದೀರಿ
ನಾವ ಇಲ್ಲೇ ಸುಮ್ ಟೆರಸ್ ಮ್ಯ ಕುೂಂತಿದ್ದೇವ ನೋಡ್ರಿ
ಹ್ಮ್
ಹ್ಮ್ ಏನ್ ಮನ್ಸು ಬರ್
ಹ್ಮ್ ಮನ್ಸ ಬರ್ತತವ್ರಿ ಹಂಗೇನಿಲ್ಲ ಊಟ ಭ ಮಾಡ ನ್ ಇಲ್ರರಿ
ಊಟ ಆಗೇದ್ ನೋಡ್ರಿ
ಬಂದ ಮಾಡ್ರಿ ಊಟ
ಊಟ ಇಐದು ವರೆಗ ಹೋಗಿದ್ದೇವ್ರಿ
ಯಾರಾರು ಅಂದರು ವದಾ
ನಾನು ಚಂದ್ರ ಹೋಗಿದ್ದೇವ್ರೀ
ಹ್ಮ್
ಅದೇಏನಐತ್ರಿ ಮತ್ತ ಇಲ್ಲಿ ಮೆಸನೆ ಬರ್ಬೇಕಂದ್ರೆ ಲೇಟ್ ಆತಿತ್ರಿ
ನೀವು ಖರ ಶಾಪುರ್ ಬಸ್ ಸ್ಟಾಂಡ್ ಅದು ಇದು ಹಾಕಿದ್ರಲ್ರರಿ ಸ್ನೇಹ ಯಾಪ್ ಅಂತ ಹಾಕ್ತರ್ಲಕ್ ಅಂತದ್ ಹಾಕಿದರಿ ನೀವು ಭೀ
ಹ್ಮ್ ಹ್ಮ್
ಹ್ಮ್ ಯಾವೀಂತಪ ನೋಡಿದ್ರ ಪರ್ವಬಲ್ಲಿ
ಹೌದೇನ್ರಿ
ಹ್ಮ್ ಹ್ ಚಂದ್ರ ಚಂದ್ರ ಹಳಿ ಸವರ ಅಂತ ತೋಡ್ರಿ ಬಾಳ್ ಡೇಂಜರ್ ಅಂತ್ರ
ಅವದದ ರೀ ಅವರು ಲ್ ಫೇಮಸ್ ರೀ ಅವರು
ಹ್ಮ್ ನೀವ್ ಶಾಲಿ ಎಲ್ಲಿ ಚನ್ನ ಕಲ್ತರಿ
ನಾವು್ ಶಾಲಿ ಟಡಿಗ್ರಿ
ಡಿಗ್ರಿ ತಾನ ಏನ್ರಿೀ
ಹ್ಮ್ ಹ್ಮ್ ಹ
ಹ್ಮ್ ಫೋನ್ ನಂಬರ್ ಎಸ್ ಇರ್ತಾವ್ರಿ
ಹತ್ತಿರ್ತ ನೋಡ್ರ
ಹ್ಮ್
ಮತ್ತೇ ನೋಡ ಆರಾಮ ನೀವ ನೋಡ್ರಿ
ಹ್ಮ್ ಹ್ಮ್
ಮತ್ರಿ ನಾಳೆ ಫುಲ್ ಫಂಕ್ಷನ್ ಜೋರದು ಹಾ ಸರ
ಹ ನಾಳಿಗೆ ಫಂಕ್ಷನ್ ಅದ ರೀ ಅಟ್ಟಕ್ಕೆ ಒಂದ್ ಒಂದ್ ಲೆಕ್ಕದಾಗ ಅದ ರೀ
ಹತ್ ರೀ
ಹ್ಮ್
ಏನೇನಾದ್ರಿ ನಾಳೆ ಪ್ರೋಗ್ರಾಮದಾಗ
ನಾನೀಗ ಅದ ಭಾವ ಚಿತ್ರ ಪೂಜೆ ಮಾಡ್ಬೇಕು
ಹ್ ರಿ
ಹ್ಮ್
ಹ್ಮ್ ಮತ್ತೆಲ್ಲಾ ಆರಾಮ ಅಲ್ರಿ
ಹ್ಮ್ ಹರ್ಸರಿ ಏನ್ರರಿ
ಹಾ ಕೇಳತ್ತರ್ ಮತ್
ಹ್ಮ್ ಆರಾಮ ನೋಡ್ರಿ ನೀವ ಆರಮರಿಯೆಲ್ಲ
ಹಾ ಆರಾಮ್ ನೋಡ್ರ
ಅದು ನಿಮ್ ಕಡೆಗೆ ಏನೋ ಸತ್ತ ಏನೋ ಹಳ್ತಾರಂತಲ್ರರಿ ಮಣ್ಣ ಏನೋ
ಸತಾವ ಒಣತರ
ಸತ ಉಣತಾರಲ್ರರಿ ಉಳ್ತಾರಲ್ಲಾ ಮಣ್ಣ ಹನ್ಕ ಮಣಕ್ದ್ರರಿ ಒಣ ಮಾಡ್ತಾರಂತೆಲ್ಲ ಹ್ಮ್ ಅ ಹಂಗೆಗ್ ಮಾಡ್ತಾರ ನಿಮ್ ಗಿಡಿಗೆ
ನಮ್ ಕಡೆಗ ಲಗ್ಣ ಆಗಿರ್ತದ ನೋಡ್ರಿ
ಹ್ಮ ಲಗ್ನ ಲಗ್ನ ಹಿಂಗ ಅಣಹಣತಿ ಲಗ್ನ ಹತ್ರರಡದು
ಹ್ಮ ಲಗ್ನಾದವ್ರಗ ಮಣ್ಣಾಗ ಕುಣ್ತಾರಿ
ಹ್ಮ್ ಹ್ಮ್ ಹಂಗೆ ಹೇಳತ್ತಿಲ್ಲನಾ
ಹ್ಮ ರಿ
ನಿಮ್ ಕಡೆಗ ಯಾರೇ ಸತಾರ ಅಂತ ತಿಳಕೊ
ಹಾ ರೀ
ಅವ್ರಗ ಮಣ್ಣ ಕೆದರಿಿ ಮಣ್ಣಾಗ ಉೂಳ್ತಾರನಂತ ಕೇಳ ಅಂದ್ರ ಅಣ್ಣ ಮುಸ್ತರ್ಲಾ ಅಂತಂದ
ಹ ಮಚ್ಚತಾರ
ಹ್ಮ್ ಅದು ಹಂಗ್ಯಾಂಗ ಮಾಡ್ತಾರ ನಿಮ್ ಕಡೆ
ಗೊತ್ತಲ್ರಿ ನಮಗ
ನಮ್ ಕಡೆ ಹಂಗ ಏನ್ ಯಾರ ಸತ್ರಂಗದ ಅವ್ರಿಗೆ ಮಣ್ಣಾಗದು ಹುಳಲ್ಲ ಉರಿ ಹತ್ ಸುಡ್ತಾರ
ಹೌದೇನ್ರಿ
ಹ್ಮ್ ಹೌದ್ರಿ
ಹ ಹಾ ನಂಬಲಿ ಹಂಗೆ ನಮ್ಗೆ ಅಷ್ಟೇನು ಗೊತ್ತಿಲ್ರ ಅದ್ರ ಬಗ್ಗೆ
ಹ್ಮ ಅಷ್ಟಕ್ಕಷ್ಟೇ ಸು್ ಅಲ್ಪ ಸ್ವಲ್ಪ ಗೊತ್ತನ್ರಿಗದ್ರ ಅ್ರ ಬಗ್ಗೆ
ಹಾ ರೀ
ಹ್ಮ್ ಹ್ಮ್
ಮಾತ್ರ
ಮತ್ತ ಏನಲ್ ನೋಡ್ರಿ ನಿಮ್ದ ಹೇಳ್ಬ್ರಿ ಎಲ್ಲಾ ದೊಡ್ ದೊಡ್ ಮಂದಿ
ಏನ್ ದೊಡ್ಗ ನಿಮ್ಮಟ್ಟ ನ್ ದೊಡ್ಡರ್ ಇಲ್ರಿ.
ಹ ನಾವೇಲ್ಲಿನ್ ದೊಡ್ಡವ್ರಿ ಇಪ್ಪ ನಾವು ನಂದ ಏನಿಲ್ಲ.
ನಿಮ್ದು ಫುಲ್ ಜೋರಾದ್ರೆ ಅವ.
ನಮ್ದ ಏನಿಲ್ಲ ನೋಡ್ರಿ ಅದೇ ನಾಳಿಗ ಒಂದು ಕಾರ್ಯಕ್ರಮ ಇಟ್ರ ಯಾಕಿಲ್ಲಯ.
ಹ್ಮ್
ಗ್ರಾಮ್ ಪಂಚಾಯತ್ ಮೆಂಬರ್ ಗೋಳಿಗೆ ಎಲ್ಲ ಬಾ ಅಂದ್ರ.
ಗ್ರಾಮ ಪಂಚಾಯತ್ ಬಾ ಅಂದಾರಿ ಊರ್ದವರ್.
ಹ್ಮ್ ಅದೇ ನಾ ಅಧ್ಯಕ್ಷರ ಮತ್ ಹೋಗಳ್ಬೇಕ ಎಲ್ಲ ನಾಳೆಗಾಲೇ.
ಹಾ ಹಾ ಹ ಇವಾಗ ಗೊತ್ತಲ್ರಿ ಮಾಳಪ್ಪ.
ಹ್ಮ ನಾಳಪ್ಪ ಅವ್ರರು ಇವರು ಅವ್ರ ಮೆಂಬರ್ ಅವ್ರರು ಭ ಗ್ರಾಮ್ ಪಂಚಾಯತ್ ಮೆಂಬರ್ ಅವರು.
ಗ್ರಾಮ ಪಂಚಾಯತಿ ಮೆಂಬರ್ ಏನ್ರರಿ.
ಮಾಳತ್ತ ಮಾಳಪ್ಪ ಗಜ್ಮಾ ಏನು ಗಚ್ಚನ್ ಮನಿ ಏನೋಡ್ರಿ.
ಹ ಮಾಡಪ್ಪ ಗಚ್ಚಿ ಮನಿ.
ಹ್ಮ್ ಗಚ್ಚಿನ ಮನಿ ಅಂದ್ರ ಅವ್ರ ಮನಿ ಬಕ್ಕಳಂಗ ಬಿಡಸನ್ರರಿ.
ಬಸರಪಲ ಗಾಚ್ಛ.
ಹ್ಮ್
ಹ್ಮ್ ಹ ಅವ್ರ ಮನಿ ನೋಡ್ರಿ ಇಲ್ರಿ ಹೆಂಗದಂತೆ.
ಹ್ಮ್ ಅವ್ರ ಮನಿ ಏನ್ ಇಪ್ಪ ಕೆೇಳಂಗಗೆ ಎಲ್ಲ ಅದೇನೋ ಆರು ಕೋಟಿ ರೂಪಾಯಿ ಖರ್ಚಾಗತ್ತ ಅವ್ರ ಮನಿಗೆ ಮಾಳಪ್ಪ.
ಹ ಆರ ಮತ್ತ ಹೆಂಗ ಗೊತ್ತೇನ್ರಿ ಸುತ್ತ ಹೆಂಗ ಹೋಲಾರಿ.
ಹ್ಮ್ ಸುತ್ತ ಹೊಲಾ.
ನಡಬರ್ಕ್ ಮನಿ ಅವರದು.
ಅಬಾಬಾ ಅಬಬ ಹೊಲ್ದಾಗದ ಏನ್ರಿ ಅವರು ಮನಿ.
ಹಾ ಪುಲ್ ಏಳ ಎಂಟ್ರೀ ಏಳೇಏನ್ ಎಂಟ ಎಕ್ರ ಹೊಲದಂತ್ರಿ.
ಕಾಂಡಾಪಟ್ಟಿ ಸೌಕರ ಅವರು ಬಿ.
ಹ್ಮ ಅದ್ರಾಗೆ ಮತ್ತೆ ಫುಲ್ ಆರು ಕೋಟಿ ರೂಪಾಯದ ಮನಿ ಕಟ್ಟೇರಿ.
ಅಬಬ ಅವ ಏಳಂಟ ಅಕ್ಕರ್ ಏಳ ಎಂಟ ಅಕ್ಕರ್ ನೂರ ಏನ್ ಏ ಏಳಂಟು ಅಕ್ಕರ್. ಸಾವಿರ ಹೊಲ ಅವರಗೆ.
ಏಳೆಂಟು ನೂರ್ ರಿ.
ಅಂದ್ರ ಎಂಟ ನೂರ್ ಹೊಲ ಎಂಟನೂರ್ ಎಕರ್ ಹೊಲ ಆ ಹೊಲ್ದಾಗ ಇವ್ರದು. ಸಂಜೆ ಮನಿ ಏನ್ರ ಅಲ್ಲಿ ಸುತ್ತಮುತ್ತ.
ಆ ರೀ.
ಹ್ಮ್ ಸುತ್ತಮುತ್ತ ಹಳ್ಳಿ ಎಲ್ಲ ಇವ್ರ್ದ ಇದ್ದೋಗ್ರ ಪೂರ.
ಒಲ್ಲಿ ಉರುದ ದರಬಾರ್.
ಅಬ್ಬಬ್ಬಾ ಅಬ್ಬಬ್ಬಾ ಟೀ ಕದ.
ಟಿಕಾದಿರ್ ಪುಲ್.
ಚಲೋವಲ್ರಿ ಇವ್ರದೇ.
ಮತ್ತೆ ಚಲೋ ರೀ ಅದಕ್ಕೆ ಹಿಂಗ ಅಲ್ಲ ಆರಾಮ್ ಇರ್ತ್ರೀ ಅವ್ರಿ. ಏನ್ ಎದ್ರ ಬಗ್ಗೆ ಭ ಬಗ್ಗೆ ತಲೆ ಕೆಡಸಗಲ್ರಿ.
ಹ್ಮ್ ಹ್ಮ್ ಹ್ಮ್
ಏನೇ ಆದ್ರೂ ನಡೀತದರ ಅವ್ರಗೇನ.
ಯ ಹಂಗ ಹಂಗಗೆರು ಕ್ರೀ ಮನುಷ್ಯ ಯಾವತ್ ಬೀ.
ಹಿಂಗ ಸ್ವಾರ್ಥ ಇರ್ಬಡ್ರ ಹಿಂಗೆಲ್ಲಾ ನಮ್ಮೂರು ತಮ್ಮರು ಅಂತ ಹಿಂಗ ಇರ್ಬೇಕು ಹಿಂಗಿದ್ರ. ಅವ್ರ ಬಾಳ ದೇವರವ್ರಿಗೆ ಚಲೋ ನೊಡ್ಕೊತನರೀ.
ನಾವ ಒಬ್ಬ್ರೇ ಇದ್ಕತ್ ಕೂತ್ರ ನಮ್ ಹೆಣಾ ಹೊರ್ಲಕ್ಕ್ರ ನಾಕ್ ಜನ ಬೇಕಲ್ ರಿ.
ಹ್ಮ್ ಈ ಎಲ್ಲರಿಗ ನಮ್ಮವರು ತಮ್ಮವರು ಅಂತ ಹಚ್ಚು ಗೊತ್ತಿರ್ಬೇಕ್ರಿ.
ಹ್ಮ್
ಹ್ಮ್ ಎಲ್ಲ ಪುರ್ ಹೋಗ್ತೇನ್ರಿ ನೀವ
ಹಾ ಎಲ್ಲಪ್ ಸರ
ಹ್ಮ. ಹೌದೌದು ಏನೋ ಸ್ನ್ಯಾಪ್ ಹಾಕ್ತಾರ ನೋಡ್ರಿ ಸ್ನ್ಯಪ್ ಚಾಟ್ಂತ ಆ್ಯಪ್ ಇರ್ತೋಡು.
ಹಾರಿ.
ಅಂತ ಅದ ನೋಡ್ರ ಅವರ್ಸ
ಹೌದ್ರೀ.
ಹ್ಮ.
ನೀವ ಫಾಲೋ ಇರಿ ಇದು ಆಡಿರಿ.
ಇಲ್ರರಿಪ್ಪಾ ಅಂತ ಎಲ್ಲ ಮಾಡಲ್ನ ನಮಗಂತ ಎಲ್ಲಾ ಇಷ್ಟ ಆಸೆ ಆಕಿ ಬರ್ ಅದಲೆ
ಹೆಂಗ್ ಗೊತ್ತೈತಿರಿ ನಿಮಗ
ಅವರು ಅಬಿ ಎಲ್ಲಾ ಅಂತ ನೋಡ್ರಿ
ಹಾರಿ.
ಅಬಿ ಅಬಿ ಎಲ್ಲಾ ಅಂತ ಹಿಂಗ ಅದ ನೋಡ್ರಿ.
ಹೌದೇನ್ರೀ.
ಹ್ಮ.
ನಮ್ಮ ಇವ್ರದ್ದ ಭೀ ಆದ್ರೀ ರಾಜಿ ರವಿ ಪೂಜಾರಿ ಅವರ
ಹಾ ರವಿ ಪೂಜಾರಿ ಅವ್ರ ಬಿ ಅದ ರಿ.
ಹ
ಇವರ ಗೊತ್ತನ್ರೀ ಹ್ಮ ಚಿಪ್ಪ ಕರ್ಡಿ ಅವ್ರ್ದಾರಿ.
ಹ್ಮ ಶಂಬರ ಕುಲ್ಕರ್ಣಿ ಸರ್ವದರಿ
ಹಾ ಹುಳ್ಕವ್ರ ಏನ ಬಂದ್ ಭಾಷಣ ಮಾಡತಾರಂತ ನೋಡ್ರಿ ಇವತ್ತ ಏನ ಕೆಲ್ಸ ಏನ್ ಹೇಳಿ ಹೋಗ್ಯಾರ.
ಇವತ್ ನಮ ದೋಸ್ತ ಅದ್ರ ಬಗ್ಗೆ ಭಾಷಣ ಮಾಡಿದ್ರ ಅಂದ್ರ ಆ ಇದು ಅಂತಾಲ್ರರಿ ಕೊನೆಯ ಭಾಷಣ ಮುಕ್ತಾಯ ಭಾಷಣ ಅಂತಾಲ್ರರಿ. ಹ್ಮ ಅದು ಭಾರಿ ಮಾಡಿದ್ರರಿ ನಮ್ ದೋಸ್ತ ಒಬ್ಬವ
ಇವ ನಿಮ್ ದೋಸ್ತ ಎಡಿಟರ್ ಬಾಯಿ ಭಗವಂತ ರಾಯ್
ಹಾ ಎಡಿಟರ್ ಅವ ಎಡಿಟ್ ಮಾಡ್
ಹ್ಮ ಹಾ ಅದನ್ನೇ ಅಲ್ರಿ
ಹಾ ನಿಮಗ ಗೊತ್ತೇನ್ರವ.
ಎ ಆವಾ ಏನ್ ಗೊತ್ತಿರ್ಲಿಕ್ಕಿಲ್ರಿ ನಮ್ಗ
ಆವಾ ಹೆಂಗ ಗೊತ್ತರಿ ನಿಮಗ
ಫುಲ್ ಟೀ ಕನತ್ರಿ ಮನಷ್ಯ ಏನ್ ಗೊತ್ತಿರಲ್
ಎ ಮನಷ್ಯ ಏಕ್ ನಂಬರ್ ಬದ ಪೂರ
ಏಕ್ ನಂಬರ್ ಮನುಷ್ಯರೀ ಅದ ಹುಡಕದ್ರ ಬ ಸಿಗಲ್ರಿ ಅಂತವ್ರ.
ಕೋಟಿಗ್ ಒಬ್ಬ ಗೂಗಲ ನ್ಂತ ರೋಡ್ರಿ ಏನ್ರ ನಮಗ ಗೊತ್ತ ಸ ಹುಡಕ್ತಾರ ನೋಡ್ರಿ ಗೂಗಲ್ದಾಗ ಆ ಗೂಗಲ್ದಾಗ ಕೋಟಿಗೊಬ್ಬ ಯಾರು ಅಂದ್ರ ಬಗುಗೌಡ್ ಅಂತ ಬರುತ್ತ.
ಹಾ ಮತ್ತ ಅಟ್ಟ ಮನಷ್ಯ ಟೀಕ್ ಅನ್ನರಿ ಮತ್
ಹ್ಮ ಬಗು ಪಾಟಲ ಬಗ ಭಗವಂತರ ಗೌಡಾ. ಹ್ಮ ಬಾರಿ ಹೆಸರದಾವ್ರದ್ರೀ ಹೆಸರ ವಾಸಿ ಇದ ಪೂರ ಎಲ್ಲ ಕಡಿ ಹ್ಮ ಆಯ್ತ ತೋರಿ ಮತ್ತ ರಾಜುಗೌಡ್ರದು. ಅವ್ರ ಯಾಕೋ ಮಕ್ಕೊಂಡರ ಅನ್ಸ ಮಂಗಸಾಮ ಅವ್ರಿಗ
ಆಯ್ತು ಮನಗಸರ್ರ.
ಹ್ಮ ಆಯ್ತ ತುಗೋರಿ.
ಮತ್ತೆ ಎಲ್ಲಾ ಆರಾಮಂತ